ಆಯಿ
ಹ್ಮ್ ಹ್ಮ್ ಏನ್ ಮಾಡ್ತಿದ್ದೀರಾ
ಇಲ್ಲಾ ನಿಂತಿದ್ದೀವಿ ನೀವು
ಹ್ಮ ಅವನು ಕೂಡ ಹಿಂಗೆ ಹೊರ್ಕ್ ಬಗ್ಗೆನೆೇ ಯೋಚನೆ ಮಾಡ್ಕೊಂಡು ನಿಂತಿದ್ದು ಸ ನಮ್ಮ್ ಪ್ರೊಫೈಲ್ ಗೊತ್ತಲ್ವಾ ನಿಮ್ಗೆ ಏನಂತ ಬರುತ್ತೆ ನನ್ನ ನೇಮ್ ನೋಡಿದೀರಾಲ್ವಾ
ಹೌದು ಕಾವೇ ಎನ್ ತಿಮ್ಮಪುರ್
ಹಾ ಹೌದೌದು ಅದೇನೇ ನನ್ ಪ್ರೊಫೈಲ್ ಬಂದು ಸೊ ಇವಾಗ ನಾವು ನಾನು ಮತ್ತೆ ನೀವು ಮತ್ತೆ ಇಡೀ ದೇಶಾಂತದಲ್ಲಿ ದೇಶ ಯ ಯಾರ್ಯಾರ ಇದಾರೆ ಅವರೆಲ್ಲ ಕೂಡ ಯೂಸ್ ಮಾಡೋಂತ ಒ ದ್ರವ್ಯ ಅಂತಂದ್ರೆ ನೀರು ನೀರು ಮನುಷ್ಯನ್ಗೆ ಎಷ್ಟ ಇಷ್ಟು ಇಂಪಾರ್ಟೆಂಟ್ ಮನುಷ್ಯನ್ಗಾಗಿರ್ಬೋದು ಪ್ರಾಣಿಗಳಿಗಾಗಿರ್ಬೋದು ಪಕ್ಷಿಗಳಿಗಾಗಿರ್ಬೋದು ಸೊ ಪ್ರತಿಯೊಬರಿಗುನು ನೀರು ವೆರಿ ಇಂ ಇಪೋಡೆಂಟ್ ಅದ್ರ ಬಗ್ಗೆ ಮಾತಾಡೋಣವಾ
ಹಾ ಮತ ಅದ್ರ ಬಗ್ಗೆ
ಹಾ ಓಕೆ ಇವಾಗ ಫಸ್ಟ್ ಆ ಏನಪ್ಪಾ ಅಂತಂದ್ರೆ ಈಗ ನಾವ ಏನಾದ್ರು ಒಂದ ಆ ಮುಖ ತೊಳಿಬೇಕಂದ್ರುನು ನೀರೇ ಬೇಕು ಸೊ ಸ್ನಾನ ಮಾಡ್ಬೇಕುಂದ್ರುನು ನೀರೇ ಬೇಕು ಸೊ ಪಾತ್ರೆಗಳು ತೊಳತೀನಿ ಅಂದ್ರುನು ನೀರೇ ಬೇಕು ಮತ್ತೆ ಬಟ್ಟೆಗಳು ಹೋಗಿ ತಿನ್ನಂದ್ರು ಕೂಡ ನೀರೇ ಬೇಕು ಸೊ ನಮ್ ಕಾಲ್ಗೆ ಏನೋ ಒಂದ ಏನೋ ಆಗ್ಬಿಟ್ಟತ್ ಒಂದ್ ಗೊಜ್ಜೆ ಏನಾದ್ರು ಕೆಸರು ಗಸರು ಅಂಕೊಂಡ್ಐತೆ ಅಂದ್ರೆ ಅದನ್ನ ಕ್ಲೀನ್ ಮಾಡಕ್ಕೂ ಕೂಡ ನೀರೇ ಬೇಕು ಅಷ್ಟು ಇಂಪಾರ್ಟೆಂಟು ಈ ನೀರು ನೀರು ಅನ್ನೋದು ಹೌದಲ್ವಾ ಸೊ ಆಮೇಲೆ ಏನಾದ್ರು ಇವಾಗ ಕೆಲ್ಸ ಮಾಡ್ತಿರ್ತಾರೆ ಅಂದ್ರೆ ಈಗ ಹೊಲದ ಕೆಲ್ಸನೇ ಆಗಿರ್ಬಹದು ಮನೆ ಕೆಲ್ಸನೇ ಆಗಿರ್ಬಹದು ಮನೆ ಕಟ್ಟದೆೇ ಆಗಿ ಆಗಿರ್ಬೋದು ಆ ಅಂತದಿಕ್ಕೆಲ್ಲ ನೀರೇ ಬೇಕು ಹೌದಲ್ವಾ ಈಗ ಗಾರೆ ಕೆಲಸ ಮಾಡ್ತಿರ್ತಾರೆ ಗಾರೆ ಕೆಲಸ ಮಾಡ್ಬೇಕಾರೆ ಸಿಮೆಂಟ್ ಮರಳು ಅದೆಲ್ಲಾ ಮಿಕ್ಸ್ ಮಾಡಕೆ ನೀರೇ ಬೇಕು ನೀರ್ ಇಲ್ಲಾ ಅಂದ್ರೆ ಯಾವ ಕೆಲ್ಸಗಳು ನಡಿಯೋದಿಲ್ಲ ಪ್ರತಿ ಒಂದ್ ಮನೇಲ್ಲೂ ಕೂಡ ನೀರ್ ಇರ್ಲೇಬೇಕು ಒಬ್ಬೊಬ್ರು ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಇವಾಗ ಹಳ್ಳಿ ಕಡೆ ಎಲ್ಲಾ ಹೆಂಗ ಮಾಡ್ತಾರೆ ಅಂದ್ರೆ ಒಂದೊಂದ್ಸಲ ನೀರೇ ಬಿಡೋದಿಲ್ಲ ಹೌದಲ್ವಾ ಅವಾಗ ಏನ್ ಮಾಡ್ತಾರ ಅಂದ್ರೆ ಎರಡ್ ಎರಡ್ ಡ್ರಮು ಮೂರ್ ಮೂರ್ ಡ್ರಮ್ನ ಏನ್ ಆಳ ಏನ್ ಆಡಿದ ದು ನೀರ್ ಬರೋದಿಲ್ಲಪ್ಪ ನೀರ್ ಇಟ್ಕೊಂಡ್ ಬಿಡ್ಬೇಕಕ್ ನಾವ್ ಇವಾಗ್ಲೇನೆ ಅಂತ ಮೂರ್ ಡಮ್ಮ ನಾಲ್ಕ್ ಇಡ್ಕೊಂಡು ಹಂಗ ತುಂಬ್ಸ್ಕೋಬಿಟ್ಟಿರ್ತಾರಲ್ವಾ ನಿಮ್ಗು ಗೊತ್ತಿರ್ತೈತಿ ಯಾಕಂದ್ರೆ ನೀವು ಹಳ್ಳಿಲ್ ಇದ್ದೀರಾ
ಹ್ಮ್ ಹ್ಮ್ ಹೌದ ಹೌದು
ಹ್ಮ್ ನಿಮ್ ಕಡೆ ಎಲ್ಲಾ ಯಾವ್ ತರ ನೀರ್ನ ಉಪಯೋಗಿಸ್ತೀರಾ ಮತ್ತೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರಾ
ನಮ್ ಕಡೆ ತುಂಬಾ ಇಂಪಾರ್ಟೆಂಟ್ ಬೇಕು ಇದು ಜಮೀನಲ್ಲಿ ಒಂತರ ಹೊಗೆ ಸೊಪ್ಪ ಆಗ್ತಾರಲ್ಲ
ಹಾ
ಅದಕ್ಕೆಲ್ಲಾ ಬೇಕು ಈ ಮನೆ ಕಟ್ಟೋದು ಮತ್ತೆ ಮನೆ ಬಂಗ ಹಸುಗಳೆಲ್ಲ ಇರ್ತಾವಲ್ಲ
ಹ್ಮ್ ಹೌದೌದು ಪ್ರಾಣಿ ಪಕ್ಷಿಗಳಗಂತೂ ವಾಟ ಅನ್ನೋದು ತುಂಬ ಇಂಪಾರಡೆೆಂಟ್ ಯಾಕೆಂದರೆೆ ಅವ್ರ ಆ ಅ ಇವಾಗ ಏನಾದ್ರು ಒಂದ ಮೇವು ಮೇಯ್ತವೆ ಅಂತ ಅಂದ್ರೆ ಅವ್ರಿಗೆ ಅವಕ ಕುಡಿಯಕ್ ನೀರ್ ಬೇಕೇ ಬೇಕು ಖಂಡಿತ ಒಂದ್ ಬಕಿಟು ಎರಡು ಬಕೆಟು ಆಮೇಲೆ ಒಂದೊಂದ ಹೆಂಗಪ್ಪ ಅಂದ್ರೆ ಒಂದ ಈ ನ್ಗೆ ಯರ್ ಬಿನ್ಗೆ ಇಷ್ಟುನ ನೀರ್ ಕುಡಿದೇ ಕುಡಿತವೆ ಮತ್ತೆ ಹಾಡ್ಗಳಾಗಿರ್ಬಹುದು ಹಾಡ್ಗಲ್ ಕೂಡ ಅಂದ್ರೆ ಈಗ ಆ ಹೊಲಕ್ಕೆಲ್ಲ ಹೋಗಿ ಮೇಯಸ್ಕೊಂಬತಾರೆ ಸೊ ಅವಕೂ ಕೂಡ ಎಲ್ಲಾದ್ ನೀರ್ ಕಾಣ ಅಂತ ಅಂದ್ರೆ ಆಹ ನೀರ್ ತಕ ಹೊಡೋಯ್ತೆ ಮತ್ತೆ ಎಂ ಎ ಗಳು ಎಮ್ ಹೆಂಗ ಮಾಡ್ತವ ಅಂದ್ರೆಕೆ ಮುಳಗ ಕೆಲ್ಸ ನೀರ್ ಎಲ್ ಕಾಣಿಸತವೆ ಅಲ್ಲಿಗೆ ಹೋಗ ನೀರೊಳಗ್ ಹೋಗ ಮುಳುಗ್ತವೆ ಆ ರೀತಿ ಮನುಷ್ಯ ಎಷ್ಟು ನೀರ್ ಇಂಪೋಡೆಂಟ್ ಅಂದ್ರೆ ತುಂಬಾ ಇಂಪೋಡೆಂಟ್ ಸೊ ಇವಾಗ ನೀರ್ ಇದಗಾಗಿ ಇಷ್ಟು ಹೊಡೆದಾ ಕ ನಡೀತಿದೆ ಅಂತ ನೀವು ಟಿವಿ ಗಳಲ್ಲಿ ನೋಡ್ತಾ ಇದ್ದೀರಾ ನಾನು ಕೂಡ ನೋಡ್ತಾ ಇದ್ದೀನಿ ಎಷ್ಟು ಒಡೆದಾಡ್ತಿದ್ದಾರೆ ಅಂದ್ರೆ ನೀರ್ ನಮಗ್ ಬೇಕು ನಮಗ್ ಬೇಕು ಮತ್ತೆ ಇವ್ರಿಗೆ ಕೃಷಿ ಮಾಡೋರ್ಗಂತೂ ನೀರು ಬೇಕೇ ಬೇಕು ಹೌದಲ್ವಾ ಇಲ್ಲಾಂದ್ರೆ ಮಳೆ ಬರ್ಬೇಕು ಕೊಯ್ ಅಂದ್ರೆ ಕಾವೇರಿ ನೀರ್ ಬಿಡ್ಬೇಕು ಇಲ್ಲಾಂದ್ರೆ ಅವ್ರಗ ಏನು ಕೆಲ್ಸ ಆಗೋದಿಲ್ಲ ಜೀವನ ಎಲ್ಲ ನಡಿಯಲ್ಲ ಒಬ್ಬೊಬ್ರಿಗೆ ಈ ಕೃಷಿ ಮಾಡ್ತಿರ್ತಾರಲ್ಲಾ ಸೊ ಅಂತವ್ರಿಗೆ ಹಾ ಇವಾಗ ನಾವು ನಾ ಊಟ ಅಂದಿದ್ದಕ್ಕೆ ಇವಾಗ ನೋಡಿ ಊಟ ಊಟ ಮಾಡ್ಬೇಕಾರ್ರಿ ನೀರ್ ಇಲ್ದನೆೇ ಊಟ ಮಾಡಕ್ ಆಗುತ್ತಾ ಇಲ್ಲ ನೀರ್ ಬೇಕೇ ಬೇಕು ಇಂಪಾರ್ಟೆಂಟ್ ಆಗಿ ಹೌದಲ್ವಾ
ಅದು
ಹ್ಮ್ ಇವಾಗ ನಾವವು ಹೊರ್ಗಡೆ ಹೋಗಿರ್ತೀವಿ ಸೊ ಆ ಬಸ್ ಸಲ ಟ್ರಾವೆಲ್ ಮಾಡಬೇಕಾದ್ರೆ ಈಗ ಮಿಸ್ಸಾಗಿ ನಾವು ನೀರು ಮಾರ್ತವಿ ಕಕೊಂಡ್ ಹೋಗಿರ್ತಿವಿ ಅಂತ ಟೈಮ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ ಈಗ ನಾವೇನಂದು ಸ್ನಾಾಕ್ಸ್ ತಿಂದಿರ್ತೀವಿ ಅವಾಗ ತಿಂದದ ತಿಂದಾದ್ಮೇಲೆ ಹಂಗಗೆ ಇರಕ್ ಆಗುತ್ತಾ ಇಲ್ಲ ನೀರ್ ಕುಡಿಲೇಬೇಕು ಅಂತ ಅನ್ಸುತ್ತ ಅವಾಗ ನೀರ್ ಎಷ್ಟ ಹಾ ಹೆಂಗಪ್ಪಾ ಅಂದ್ರೆ ಈಗ ನೀರು ಇಲ್ಲಾ ಅಂತ ಅಂದ್ರೆ ಒಬ್ಬೊಬ್ಬ ಒಂಗೆ ಗಂಟ್ಲಿಗೆ ಸಿಕ್ಕ್ಬಿಡೋದು ಒಂಥರ ಮಾತೆ ಬರ್ದ ಒ್ರ ಆಗೋದು ಈ ತರ ಎಲ್ಲ ಆ ಸೊ ಈಗ ನಮ್ಗೆ ಗೊತ್ತಿರಲ್ಲ ಅವ್ರು ಯಾರು ಅಂತ ಗೊತ್ತಿರಲ್ಲ ಬಸ್ ಒಳಗಡೆ ನಮ್ಗೆ ನೀರು ಅಷ್ಟ ಅಷ್ಟು ಅವಶ್ಯಕತೆ ಇದೆ ಅದೋಸ್ಕರ ನಾವು ಅವ್ರನ್ನ ಕೇಳೇಬೇಕು ಈ ನಾವೇನ್ ಸ್ನಾಕ್ಸ್ ತಿದೀವನ್ ದಾವರ್ತಿದ್ದ ಕುಡಿಬೇಕಲ್ವಾ ಸೊ ಅದ್ರಿಂದ ನಾವು ಅವ್ರತ್ರ ನೀರಿಸ ಕಕೊಂಡು ಕುಡಿತೀವಿ ನೀವು ಈತರ ಟ್ರಾವೆಲ್ ಮಾಡ್ಬೇಕಾತ್ರಿ ಏನಾರು ಎಕ್ಸ್ಪೀರಿಯನ್ಸ್ ಆಗಿದ್ಯಾ ನಿಮ್ಗೆ ಹಲೋ ಅಮ್ಮ ಹಲೋ ಹಲೋ ಹ್ಮ್